ಗಾ ಹಾ ಒ ಒ್ಸ ಮಾಡ ಹದ ಅರಿ ಯಾರಿಗೆ ಇ ಕಟ್ಟ ಮಾಡ ಈಗ ಶಿವರಾತ್ಗ ಶಿವರಾತ್ಿವಾಗಗ ಎಷ್ಟ ತಾಸ ಮುಗ್ರ ತ ಹದ್ರಾಕ ಹೇಳು
ಇದ್ರಲ್ಲಿ ಮತ್ತ ಯಾರಾರ ಮಾಡ್ರಿ ನಮ್ ಕಾಲೇಜ್ರ
ಮತ್ತ ಯಾರ್ ಮಾಡಟ್ರಂದ್ಯಾ
ಹೂ
ಅದ ಹೇಳ ಹೇಳದ್ರ ಮತ್ ನನ್ ಕ್ರೈಮ್ ಮಾಡ್ದಂಗ ಆಗತ್ತ
ಯ ಕ್ರಮ್ಯಾಕ ಯಾರ ಕಾಲೇಜ್ದ್ರ ಯಾರ ಮಾಡ್ರಿ ಹೇಳು
ನನಗ ನ್ ಸೆಂಟ ತಯಾರ ಮಾಡ ಇವ ಅವೇನ ಮುರಾಜು ಇವ ಪ್ರಭುಣ ಅವ ಬಸವಣ್ಣ ನಾನು
ಇವರಲ್ಲಲ್ಲೇ ಬೆಂಗ್ಳೂರಾಗ ಯಾರ ಇೇ ನಮ್ಮಬ್ಬ ಹಬ್ುದಯ ಕಾಲೇಜ್ರು ಬೆಂಗ್ೂರಾಗ ಯಾರು ಹೆಚ್ಚರ ಅಂದೇನು
ಅಬೂಜಯ ಕಾಲೇಜ್ ಅವ್ರ ಬೆಂಗಳೂರಗ ಯಾರು ಅಚ್ಚರ ಹರ್ಷಿತ್ ಹರ್ಷಿತ್ ಹರ್ಷಿತ್ ಅಚ್ಚ ನೋಡ ಹರ್ಷಿತ್ ನಾಗಭೂಷಣ್ ಕುಂಟೋಜಿ
ಈ ಅವ ಏನ್ ಮಾಡ್ಯಾನ
ಅವಾಗ ಇಂಜಿನಿಯರಿಂಗ್ ಮಡ್ಯಾನ
ಮತ್ತೆ ಯಾರ್ ಯಾರ್ ಅದರ
ಮತ್ತ ಸಾಬರಣ್ಣ ಹೇಳ್ಗಾರದಾನ
ಯಾವ್ ಬೆಟ್ಟೆತನ್ ಏನ ಕಾಂಟ್ಯಾಕ್ಟ್ ಆಗರ್ಲಲಿ ಏನಿಲ್ಲಪ್ಪ ಅವ
ಅವ ಇಲ್ಲ ಒಳ್ಳೆವ ಇದೆ ನಾನು ವಿಜಯ ರೆಡ್ಡಿ ಹೆಳಗಿಯರ್ ಇ ಹ್ಮ್ ಅವ ಏನ್ ಮಾಡ್ಯಣ ಯಾವಿಗೆ ಯಾವಿಗೆ ಶಡ ತೀರ ನ ಯಾರ ಹ್ಮ ದರ್ಶನ ನಕ ನಂತರ ಮಾಡನ್ ಇಲ್ಲಿ ಶ್ದಾ ಎಏಷ್ಟ ವರ್ಷ ಮಾಡ್ತಾರಲ್ಲತಾರ ನಿಂಗೆ ವರ್ ಹ ಒ ಮಾಡ್ತಾರ
ವಿಜಯಏನ್ ಮಾಡನಿ
ಎಂಜಿನಿಯರಿಂಗ್ ಮಾಡಿರ್ಬೇಕು ಬರ್ತದೆ ಅಲ್ಲ ಆ ಎರಡು ಗಂಟೆ ಕೆಲ್ಸ ಏನ್ ಮಾಡ್ತಾರ
ಮತ್ಯಾರಾರ್
ಮತ್ತ ಇವ ಎಲ್ಲ ಎಕ್ಟ್ರಾನಿಕ್ಸ ಅಂಡ್ ಕಮ್ಯನಿಕೇಶನ್ಸ್
ನಗ್ನೂರ್ ಸಿದ್ದಂದ ಯಾವ್ದು
ಅವನು ನ ಕಾಂಟ್ರಾಕ್ಟಲಿಲ್ಲ ಅವ್
ಮಯ ಮತ್ತ ಯಾರ್ಯಾರದಾರ
ಇವ ಜಗಲ್ ಜಗಲ್ ಒಡೆಯಾರ ಅಲ್ಲಿ ಬಾಗಲಕೋಟೆ ಗೋತಿಲ್ಲ ಎಲ್ಲಿನ ಅವಾ ಪರೀಚಯ ಇಲ್ಲ ಅವಾ ಎಲ್ಲಿ
ಹ ಝಡ ಝಗಡ
ಹ್ಮ ಹಾ ಅ ಸರಿಯ
ಜಗ್
ಹೋಗೋ ಮಾರಯ್ ಯಾವಗ,
ಕಾಲೇಜ್ದಾಗ
ಇಲ್ಲಪ್ಪಾ ಜಗಳ ಆಗಿ ನನಿಗ್ ಯಾಕ್ ಜಗಳ ಆತ ಯಾವಾಗೋ ಯಾರ ಕೂಡನು ಕ್ಲೋಸ್ ಇದ್ದೀರಿ ಶಂಕ್ರಣ
ನಿಮ್ ಸುವಾಸ ಏನ್ ಮಾಡ್ತಾನ?
ಹ್ಮ ಆ ಸುವಾಸ ಸುವಾಸ ಇದ್ರಾಗ ಬಿಜಾಪುರದಗ್ ಅನ.
ಏನ್ ಮಾಡಿಯನ
ಬೀಜಾಪುರದಾಗ್ ಬಿ ಎಸ್ಸಿ ಬಿ ಎಸ್ ಸಿ.
ಕಾಮನ್ ಬೆಸ್ಸಿಯಾ
ಹ ಕಾಮನ್ ಬಿ ಎಸ್ ಸಿ ಪ್ಲೆನ್ ಪ್ಲೆನ್ ಬಿ ಬಿ ಎಸ್ ಸಿ.
ನೀವ ಏನ್ ಮಾಡಯನ್
ಈ ಜಗ್ಗರೆ ನೋಟೆಡ್ ಸೈನ್ ಗಿಟಂ ಲಾಭ ಕಟಿಂಗ ಇದುನ್ ಮಾಡಕಲ್ಲ. ಏನೋ ಇವ್ನೆ ಹ್ಮ್ ಹಾಲ್ ಟಿಕೆಟಿಂಗ್ ಆಕ್ತಾರ ಅಂದ್ರಮೇ ಧೈರ್ಯ ಇರ್ಬೆಕ್ ಅವ್ರಿಗ್ ಹಾಕಕ್ಕ ಹ್ಮ್ ಯವ್ದೃದ್ ಇದ್ ನೋಡ್ಲೆ ಹಾ ಮತ್ ಹೆಂಗ್ ಮಾಡ್ಬೇಕಂತೇನ್ ಆಯ್ಯ ಈಗ
ಆ
ಹೆಂಗ್ ಮಾಡ್ಬೇಕಂದಿ
ರೊ ಹಾಲ್ಟಿಕೆಟ್ ಬುಡ್ಲೆ ನೀನ್ ಸೊಲ್ಪ
ನಂದ್ ಹಾಲ್ಟಿಕೆಟ್ ಇಲ್ಲ ನಂಗ್ ಹಾಲ್ ಟಿಕೆಟ್ ಇನ್ನು ಕೊಟ್ಟೆ ಇಲ್ಲ ನಂಗೆ. ಅವ್ರು ತಗೊ ಬಂದಾರ ಫೀಸ್ ಕಟ್ರ ಅವ್ರು ನಾ ಇನ್ನ ಫೀಸ್ ಕಟ್ಟಿಲ್ಲ. ಹಾ
ಫೀಸ್ ಎಶ್
ಏ ಮಾಡ ಒಂದ್ ಸಾವಿರದ ಆರ್ನೂರು.
ಯ ಬರಿ ಆಟ ಪಿ ಅಷ್ಟ
ಹಾ ಆಟ ಹಾ ಎಕ್ಸಾಮ್ ಫೀಸ್ ನಿಮಗೆ ಎಷ್ಟ ನಮ ಸಾರ್ ನ ಷ ಒ ವರ್ಷ ಕಟ್ಟಂಗಿಲ್ಲರ್ ಐದ ಕ ನಾವು ಫಸ್ಟ್ಗೆ ಹತ್ ಸಾವಿರ ಕಟ್ಟಿರ್ತಿೀವಿ
ಹ್ಮ್
ಮತ್ತ ಇ ರಿಜಿಸ್ಟ್ರೇಷನ್ ಫೀ ಅಂತ ಮತ್ತೆ ಎರಡ್ ಸಾವಿರಪಕಂತಾರ
ಹ್ಮ
ಹ್ಮ್ ಮತ್ತೊಂದ್ ಸೆಮ್ಮಿ ನೆಕ್ಸ್ಟ್ ಟಮ್ ಅಂದ್ರೆ ಮತ್ತ ಮತ್ತೊಂದು ಎರಡು ಸ ಅಂತಾರ
ನಮ್ದ ಹೆಂಗ ಗೊತ್ತನಾ ನಾಲ್ತ್ ಮೂರ್ ಸಾವಿರ ರೂಪಾಯಿ ಪೀಜ್ಮ
ಅಂತಷ್ಟ ಮತ್ತೊಂದ ಐನೂರು ಕ ಅಂತಾರ
ಹ
ನಮ ಹಿಂಗೆ ಕಡ್ಸಿ ಅಂತಾನೇ ಇರ್ತಾರ
ನಮ್ಗೆಲ್ಪ ನಾಕ್ ಸಾವಿರ ಮುನ್ನೂರು ರೂಪಾಯಿ ಕಟ್ಟ್ ಅಂದ್ರೆ ಮುಗತಿ ಒಂದ್ ವರ್ಷ ಏಡ್ನೂರು ರೂಪಾಯಿ ಕೆಳಂಗಿಲ್ಲ ಅವ್ರು
ಹಾ ಒಟ್ಟ ಎದ್ರ್ದು ಫೀ ಇಲ್ಲಾನ ಈ ಈ ಸೀಟಿತ್ರರ ಬಂದ ಇಲ್ಲಿ ಎಲ್ಲ ಸೀಟ ಫೀ ಐತಲ್ಲ ನಿಂಗ ಎಷ್ಟ ಐತಿ ಹದರಂಬುಟ್ಟೋ ಚನ್ ಕಟ್ಟದ
ಏನಿಲ್ಲ ಎರಟ್ನೂರು ರೂಪಾಯಿ ಕೊಡ್ಬೇಕು ಹಿಂಗ ಇದಕ್ ಫಂಕ್ಷನ್ಕ್ಂತ
ನಮ್ಗ ಅದೇನ್ ನಮ್ಗ ಆತರ ಇಲ್ಲ ಚಂದನ ಅಂತದ್ ರಥ ಇಸ್ಗತ್ತ ಇಸ್ಗತ್ತಾರ ಇದು ಶಿಕ್ಷಕರ ದಿನಾಚರಣೆಗೆ ಇದು ಕೊಡ್ತಾರ ಗತ್ತತನಾ ಅದು ಸರ್ವಪಾಲಯ ರಾಕೃಷ್ಣನ್ಂದು ಸ್ಟಿಕರ್ ಎದಮ ಹಲ್ಟಿಕಟ್ ಅದನ್ನ ತಗೋಬೇಕು ಅದಕ್ ನಲ್ವ ರೂಪಾಯಿ ಿಕ್ಸ್ ಅದಕ್ಕೆ ಗಾ್ರ ಗೇಡೆ ಹಡ್ದು ಬಿಟ್ಟರ್ತಾರ ಅವರು
ಹ ಯವು ಸಮಾಜಿಲ್ಲಪ್ಪಾ
ಅದೇ ಎರಡ್ ಸಾವಿರದ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ ನಾಲ್ಕರದ ಐತದ ಸಿಕ್ಕರ್ ಎರಡ್ ಸಾವಿರದ ಇಪ್ಪತ್ತ ಆಾರ ಕೊಡಕತ್ತಾರದ
ಹ್ಮ ಇಲ್ಲ ನಿನ್ ಇದು ನಿಂದಐತೆ ಕಾಲೇಜ್ ಪಿಜ ಟ ಐತೆ
ನಮ್ದ ಒಂದ್ ಲಕ್ಷದ ಇಪತ್ತು ಸಾವಿರ
ಬಾಳತ್ತಲ್ಲೆ
ಒಂದು ಹತ್ತೈತು ಅವಂದು
ಅದೇ ಮತ್ತೆ ರಿಜಿಸ್ಟ್ರಷನ್ ಫೀ ಇಡತಂದ ಅಷ್ಟೇ
ಹೌದಾ
ಒಂದು ಇಪ್ಪತ್ತ ಒಂದು ಮೂವಟ್ರು ತನ ನಂಬರ್
ನಾವಪ್ಪ ಯಾರ್ ಎರಡು ಲಕ್ಷದಾಗ ಎಲ್ಲ ಮುಗಿತ
ನಿಂದ
ಹ್ಮ್
ನಿಮ್ದ ಎರಡು ಲಕ್ಷದ ಮುಗಿತಾ
ಹ್ಮ್
ಎಲ್ಲ ಇಂಜಿನಿಯರಿಂಗೋಗ ಪೂರ
ಹ್ಮ್
ಜೋರ್ ಮತ್ತ
ಗೌರ್ಮೆಂಟ್ ಹಾಸ್ಟೆಲ್ ಆರಾಮ
ಹ್ಮ್
ಇದುಲ್ಲೇ ಕೇಳಾದ್ರ ಕಟ್ಟೆ ಕೆಟ್ಟ
ಆಗಿಲ್ಲಪ್ಪ ಗೌರ್ಮೆಂಟ್ ಹಾಸ್ಟೆಲ್ ಆಗಿಲ್ಲ
ಅಲ್ಲ ಪೇಲ್ ಆದ್ರೂ ಕಟ್ಟೆ ಕೇಟ್ಟ ಒಂದ್ ಸಬ್ಜೆಕ್ಟ್
ಹಾ
ಅದಕ್ಕೆ ಎಷ್ಟು
ಇಲ್ಲಾದ್ರೆ ಒಂದ್ ಸಬ್ಜೆಕ್ಟ್ಗೆ ಮುನ್ನೂರು ರೂಪಾಯಿ
ಚಲೋ ನಮ್ಗ್ ಆರ್ನೂರು ಐತ ಒಂದೇ ಅಟೆಂಪ್ಟ್ಗೆ ಆರ್ನೂರು ಒಂದೇ ಅಟೆಂಟ್ಗೆ ಐದನೂರು
ಹ್ಮ್
ಅಟೆಂಪ್ಟ್ ಆರುನೂರು ಮೂರ್ ಅಟೆಂಪ್ಟ್ ಏಳ್ನೂರು ಹಂಗೆ ಎಂಟುನೂರ ಒಂಬೈನೂರು ಐತೆ
ನಮ್ಗ ಏನೆಲ್ಲ ಇನ್ಕ್ರೀಸ್ ಆಗಲ್ಲ ಅಷ್ಟೇ
ಇದುಲ್ಲೆ ಆ ಸಬ್ಜೆಕ್ಟ್ಟರ್ ಆಯತ ಅಂದ್ರ ಇಂಟರ್ನಲ್ ಬಾಸ್ ಆಲಿ ಅಂದ್ರ ಅದಕ್ಕೆ
ಇಂಟರ್ನಲ್ ಪಾಸ್ ಮಾಡ್ತಾರ ಒಂದ್ರ
ಹಾ ಹೆಂಗೆ
ಇಂಟರ್ನಲ್ ಪೇಲ್ ಮಾಡಿದ ಯಾರ ಒಳ್ದ ಇಷ್ಟು ಇಲ್ಲ ನಮ್ ಕಲದಲ್ಲಿ
ಹೌದಾ
ಅದ ಅಟೆಂಡೆನ್ಸ್ ಇಲ್ಲಾರದ್ರ ಫೇಲ್ ಮಾಡ್ತಾರ ಇಪ್ಪತ್ತೈದು ಸಾವಿರ
ಅದೇ ಇಪಾತೈದು ಸಾವಿರ
ಹಾ
ಬಳತಲ್ಲೇ
ನಮ್ಮ ಫ್ರೆಂಡು ಅಟೆಂಡೆನ್ಸ್ ಇಲ್ಲಂದ ಅಟೆಂಡೆನ್ಸ್ ಸಂಬಧ ಅವನಿಗೆ ಇದು ಮಾಡರು ಇಲ್ಲ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕಂಪಲ್ಸರಿ ಇಪ್ಪತ್ತೈದು್ ಸಾವರ ಕಂಪಲ್ಸರಿ ಅದ ಏನ್ ಮಾಡಕ್ ಬರ್ಲಾ ಹ್ಮ್ ಹ್ಮೌ ಅದ ಯಾವದು ಯಾವದಾಯ್ತು
ಕೆವಿ ರವಾ ಟೆಂತ್ ರಿಸಲ್ಟ್ ಏಟ್ ನಿಂದ
ಹಾ ಹೇಳಿದ್ರಿ
ಮತ್ತ ಹಾಕ್ಬೇಕಕ್ ಇಲ್ ಆತಿತ್ತು
ಏನ್ ಮಾಡ್ಬೇಕದು ಕೆಬ ತಗದಾರ
ಕೆಪಿ ತರದ ಅಂದ್ರ ಲೈಮನ್ಲೆ
ಲೈನ್ ಮನ್ ಏ ಮನ ಬ್ಯಾಡಒಂತರ ಅವ
ನ ಯಾವ್ದ್ರ ಒಂದ ಚಿಕ್ಕ ಸಾಕಂತ ಮುಂದಜ ಅಂದ್ರ ಮನೆಯಾಗ ಬ್ಯಾಡ ಅಂತ ಮನ್ಯಾಗ ಗೊತ್ತಿಲ್ಲ ನಂಗ ಆತ ಒಪ್ಪ
ಅಲ್ಲ ಆಾಕ್ಬ ಬಿಡ ಅಲ್ಲಿ ಹ ಹೋಗ ಹೋಗಕ್ ಆಗ ಮತ್ತತ್ ಏನ್ ಮಾಡುದ ಇಲ್ಲಿ ಹೋಗಿ ಮಾಡಕ್ ಬರ್ಲಿತ್ತ ಅಂದ್ರೆ ಸ್ಯಾಟ್
ಮಾಡಕ್ ಬರ್ಲ್ಲ ಟ್ರೈನಿಂಗ್ ಕೊಡ್ತಾರ
ಎಷ್ಟು ಪಗ ಇಟೈತೆ ನದಗ್ ಸ್ಟಾರ್ಟಿಂಗ್
ಸ್ಟಾರ್ಟಿಂಗು ಒನ್ನೇ ಸಾವಿರ ಹತ್ತೊಂಬತ್ತು ಸಾವಿರ ಎರಡೂನೇ ವರ್ಷ ಇ ಇಪ್ಪತ್ತೊಂದು ಮೂರೇ ವರ್ಷ ಇಪ್ಪತ್ತ್ ಮೂರು ನಾಲ್ಕನೇ ವರ್ಷ ನಲ್ವತ್ತೈದು ಸಾವಿರ
ನನೇ ವರ್ ನಲವತ್ತೈಐ ಸಾವಿರ
ಹ್ಮ್ ಒಂದ್ಐದ ವರ್ಷ ಆಯ್ತ ಅಂದ್ರೆಂ ಐವತ್ ನಲ್ ನಣ್ಣರಿಗೆ ಎಪ್ಪತ್ತೊಳಗತ್ತತರ
ಎಪ್ಪಾತ್ ಕದರಾ
ಹ್ಮ್ ಎಪ್ಪ ಸದ ನಮ್ಮ್ ಮಣ್ಣಗ್ ಒಬ್ಬಗ್ ಎಪ್ಪತ್ತೈದ್ ಐತೆ ಒಬ್ಬಗ ಅರವತ್ತೊಂಬತ್ತ ಐತೆ ಒಬ್ಬಗ ಒಬ್ಬ ಹಿಂಗೆ ಅರವತ್ತೈದು ಐವತ್ತು ಹಿಂಗದು ನಾಕು ಮಂದಿ
ಕೇಲ್ ಅಂದ್ರೆನ ಇೇ ಲೈನ್ ಲೈನ್ ಮಾನ
ಹ್ಮ್ ಲೈನ್ ಮ್ಯಾನ್ ಔಟಿರ್ನಿಗೆ ಏನ್ ಬರ್ತತಿ ಏ ಬರ್ ಲ್ಲ ಅವಾಗ ಆರಾಮತ ನೋಡಿಗ
ಲೈನ್ ಮನನ ಕೆಲ್ಸನೇ ಮಾಡನ್ರಿಪ್ಪಾ
ಅದೇ ಮತ್ತೆ ಏನು ಕೆಲ್ಸ ಕೆಲ್ಸ ಮಳೆಗಲ್ದ ಅಷ್ಟೇ ಕೆಲ್ಸ
ಹಾ ನಾನೇ ಹೋಗಂದ್ರೆ ನೋಡ ಒಂದ್ಸಲ ಹಾಕ್ಬೇಕಂದ್ರೆ ಬಿಟ್ರಂದ್ರೆ ಹೇಳಿ ಯಾರ
ಹ
ಹ ಡಿಫೆನ್ಸ್ ಐತಿ ನೋಡ ಹುಡುಗ್ಯಾರ ಬಾ ಅಚ್ಚ ತಡಿ